ಹಲೋ. ಹಲೋ. ಹಲೋ. ಹಲೋ ಕೇಳಕತ್ತಲ್ಲ ರಮೇಶ. ಹಲೋ. ಹಾ ಕೇಳಾಕತ್ತಿಲ್ಲೊ ರಮೇಶ.
ಹಾ ಈಗ್ ಕೇಳಾಕತ್ ನೋಡಿ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತನ.
ಹ ಹ ಹೌದೇನ.
ಹು ಏನಪ್ಪ ಬಾಳದಿನಕ್ಕ ನೆನಸ್ಕೊಂಡು ಬಿಟ್ಟು
ಹಚ್ಚಿದ ಮತ್ ಎಷ್ಟು ದಿನ ಆಗಿತ್ತಲ್ಲ ಫೋನ್ ಮಾಡ್ಲಾರ್ದ.
ಹ ಹಾ ನಾನು ಬಾ ಒಂದ್ ವಿಚಾರ ಮಾಡ್ಕೋತ ಕೂತ್ಬಿಟ್ಟಿದ್ದೆ ಅಷ್ಟು ಮಾನ್ಸಿಕ ಆಗ್ಬಿಟ್ಟಿನಿ ನಾನು
ಏನ್ ಅಗ್ಯಾದೋ ವಿಚಾರ ಏನ್ ಮಾಡಕತಿ.
ಅಲ್ಲ ಈಗ ಈ ಗಿಲ್ಲಿ ನ ಗಿಲ್ಲಿ ಗೊತ್ತಲ್ಲ ಗಿಲ್ಲಿ ಬಿಗ್ ಬಾಸ್,
ಹಾ ಹಾ ಹಾ ಬಿಗ್ ಬಾಸ್ ಹ ಗಿಲ್ಲಿ
ಅವ ಮೊದಲ ಯಾರಿಗ್ ಗೊತ್ತಿತ್ದಿಲ್ಲ ಸುಮ್ಮ್ ಒಬ್ಬ ಸೈಡ್ ಕ್ಯಾರೆಕ್ಟರ್ ತರ ಇದ್ದ.
ಹಾ ಸೈಡ್ ಕ್ಯಾರೆಕ್ಟರ್ ಬಿಡ್ ಅವ್ವ ಫುಲ್ ಹಳ್ಳಿವ್ವ ಹ,
ಅಂದ್ರ ಅಷ್ಟ ಯಾರಿಗೆ ಪರಿಚಯ ಇದಿಲ್ಲ. ಬಿಗ್ ಬಾಷಗೆ ಹೋಗಿ ಒಂಥರಾ, ಇವ್ ಯಾರು ಮೂವತ್ ನಲ್ವತ್ ವರ್ಷ ಕಷ್ಟಪಟ್ಟರು ಅಷ್ಟ್ ಫಾಲ್ಲ್ವಾರ್ಸ್ ಆಗಿಲ್ಲ ಅವನಿಗೆ ಬರೀ ಒಂದ್ ಮೂರ್ ತಿಂಗ್ಳಾಗಾದ್ರರು.
ಹಾ ಹೌದ್ ಬಬಿಡ್ ಅವನ್ದು ಶಾಕಿಂಗ್ ನ್ಯೂಸ್ ಬಿಡ್ಪಾ ಪೂರಾ ಹೆಂಗೂ ಅವ, ಎಷ್ಟ ಇದು ವೋಟಲಿಂದ್ ಗೆದ್ದ ಗೊತ್ತಾ ಫುಲ್ ಒಂದ್ ಸೈಡ್ ಮಾಡಿದಾವ ಎಲ್ಲರಿಗಿ. ಬಿಗ್ ಬಾಸ್ದ್ಘಾ
ನಾನು ಅದ ವಿಚಾರ ಮಾಡ್ತೇನೀ ಈಗ ನಮ್ ಉತ್ತರ ಕರ್ನಾಟಕ ಕಡೆಯಿಂದೂ ಹೋತಾರ ಜನರು ನಮ್ಮ ಕಡವ್ರರಿಗೆ ಯಾರಿಗೆ ಸಪೋರ್ಟ್ ಮಾಡಲ್. ಬಾಳದ್ರ ಹಣಮಂತ ಒಬ್ಬನಿಗಿ ಮಾಡಿದ್ರ ಬಿಡು ಪಾಪಾ ಒಳ್ಳೆ ಮನುಷ್ಯೇ ಮಾಡಿದ್ರು,
ಹ್ಮ್,
ಈ ಸಲ ಬಿಗ್ ಬಾಸ್ದಗ ಎಲ್ಲರ್ಕಿನ ಎಷ್ಟ್ ಪಾಲು ಪ ಪಾಲು ಅದೇನು. ಫಾಲೋವರ್ಸ್ ಹೆವಿ ಡಿಮ್ಯಾಂಡ್ ಇದ್ದದ ಅಂದ್ರ ಮಾಳು ನಿಬ್ನಳಗ
ಹ್ಮ ಹಾ ಹ್ಮ್ ಹ,
ಪ್ಯಾನ್ ಪಾಲೋವಿಂಗ್ ಇದಿದ್ದು ಅಂತವ್ನಿಗೆ ಹೊರಗ ಹಾಕಿದ್ರು ಯಾವಿಗೋ ಗೆದೇಶ್ ಬಿಟ್ರಪ್ಪಾ. ಒಥರ,
ಎಂತ ಮಾಳು ನಿಬ್ನಾಳ ಅಂತ ಗೇಮ್ನ ಆಡಿಲ್ ಒಳಗ್ ಅವ.
ಏ ಅಂದ್ರ ಈಗ ಅವ ಎದಕ್ ಆಡಿಲ್ಲಾ ಗೊತ್ತಾನೋ ನಮ್ ಕಡೆ ಜನ ರಿಗಿ ಒಂದ್ಚೂರು ನಮ್ ನಾಲಿಗೆ ನಮ್ ಹಿಡತದಾಗ ಇರಲ್ಲ.
ಹ್ಮ್.
ಯಾವ ಹೊತ್ನಗ ಏನ್ ಮಾತಾಡ್ತಿವಿ ನಮಗೆ ಗೊತ್ತಿಲ್ ಹಂಗಾಗಿ ಅವ್ನು ಇಡ್ತದಾಗ ಅವ್ ಇದ್ದ. ಅದಕ್ಕ್ ಮಾತಡಲ್ ಮಾತಾಡಲ ಅಂತ ಹೊರ್ಗ್ ಹಾಕುದ್ರು. ಎಲ್ಲ ಟಾಸ್ಕ್ ಇಲ್ಲ ಕರೆಕ್ಟ್ ಅಲ್ಲ ಎಂತಂದ ಬಾಡಿ ಬಿಲ್ಡರ್ಗಳಿಗೆ ಎಲ್ಲ ಟಕ್ಕರ್ ಕೊಟ್ಟನ್ ಅವ.
ಹಾ ಟಕ್ಕರ್ ಕೊಟ್ಟ ನ ಬಿಡು ಅಂದ್ರ ಏನ್ ಮಾಡ್ತತಿಪ ನಮ್ ಉತ್ತರ ಕರ್ನಾಟಕದವ್ರು ಎಲ್ಲಾರ ಕೈ ಬಿಟ್ರ ಅವನಿಗೆ.
ಹ್ಮ್ ಯಾರೋ ಗಿಲ್ಲಿ ಗಿಲ್ಲಿ ಅಂತ ಎಲ್ಲ ನಮ್ಮವ್ರಗಿ ನಾವ್ ಬೆಳೆಸ್ಬೇಕಪ್ಪಾ ಮತ್ತೆ, ಇ ಗೆಲ್ಲ ಪಿಚರ್ ಎಲ್ಲ ಮಾಡತಾರ ಅಲ್ಲಿ ನಮ್ಮ ಹೀರೋಗಳು ಯಾರ್ ಅದರ ಹೇಳ್.
ಹ್ಮ್ ಯಾರದಾರಪ್ಪ ಯಾರಿಲ್ಲ ನಮ ಕರ್ನಾಟಕದ ಒಂದು ಇಬ್ಬರು ಮೂವರ್ ಆರ್ ಈಗ. ಇದ್ರನು ಎಲ್ಲಾರೂ ಬೇರೆ ಇಂಡ್ರೆಸ್ಟಗ್ ಹೊಂಟಾರ ಎಲ್ಲರ ಮಾಡಕ್ ಈಗ.
ಹ್ಮ್ ಇಲ್ಲ ಹೋತರ ನಮ್ ಉತ್ತರ ಕರ್ನಾಟಕದ ಹೀರೋಗಳು ಯಾರು ಯಾರ್ ಪಿಕ್ಚರ್ ಮಾಡ್ರ ಉತ್ತರ ಕರ್ನಾಟಕದ, ಪಿಕ್ಚರ್ ಗಳು ಓಡದಿಲ್ಲ ಅವೇ ಈ ಕಾಮಿಡಿ ಮಾಡತ್ತರ್ ನೋಡು ಮಲ್ಲು ಜಮಖಂಡಿ ಶಿವಪುತ್ರ ಇವ್ರೇ ನಮ್ ಹೀರೋಗಳ ಈಗ
ಹಾ ಹಾ ಅವ್ರೇ ನೋಡ. ಇರುಗಳಂದ್ರ ಉತ್ತರ ಕರ್ನಾಡದಾಗ ಯಾರ್ ಇಲ್ಲ ನೋಡಣಪ್ಪ ಇರೋ ಗಳು.
ಯಾಕಂದ್ರ ನಮಗೂ ಒಂಥರಾ ಮನಷನ್ ನೋವ್ ಹ್ಬ ಬಿಡ್ತದ ಎಲ್ಲ ದಕ್ಷಿಣ ಕರ್ನಾಟಕದಗ ಆತಾರಲ್ಲಪ್ಪ. ನಮ್ಮ್ ಭಾಗದೌರು ಯಾ ಕ ಆಗಲ್ಲ ಅಂತೇಳಿ.
ಹಾ, ಹಂಗೆ ಹೋ ಅಕಡಿ ಸ್ವಲ್ಪ ನಾಲೆಜ್ ಅದು ನಮ್ ಕಡಿಗಿ ಅಷ್ಟ. ಅಂದ್ರ ಅನ್ ಎಜುಕೇಟೆಡ್ ಪೀಪಲ್ ಅಂದ್ರನು ಸ್ವಲ್ಪ ಇರ್ತದ ಬಟ್ ಅಷ್ಟಕ್ಕಷ್ಟ ನಾವ್ ಎದಕ್ ಮಾಡ್ ಬಿಡಪಾ ಅಂದ್ರ. ರಿಸ್ಕ್
ಹ್ಮ್ ಇಲ್ಲ ನಾವು ಏನು ಗೌರ್ಮೆಂಟ್ಗ ನಾವು ಟ್ಯಾಕ್ಸ್ ಕಟ್ತೀವ ನಾವು ಸಮನಾಗಿ ಟ್ಯಾಕ್ಸ್ ಕಟ್ತೀವಿ ಅವ್ರೊಬ್ರೇ ಕಟ್ಟಲ್ಲ.
ಹ್ಮ್ ಹ್ಮ್ ಹ್ಮ್ ಸಮಾನಗಿ ಕಟ್ತಿವಿ.
ಪಾಪುಲೇಷನ್ಲೆಕ್ಕಕ್ಕೆ ಬಂದ್ರ ಅವ್ರ ಕಡೆ ಎಷ್ಟು ಪಾಪಲಷನ್ ಅ ನಮ್ಮ ಕಡೆೆಯನು ಅಷ್ಟೇ ಪಾಪುಲೇಷನ್ ಆದ.
ಜಿಗ್ಗಿ ಆದೋ ನಮ್ ಕಡಿ ಪಾಪ್ಯುಲೇಷನ್.
ಈಗ ಬೆಂಗ್ಗಳೂರ್ ಅಷ್ಟು ಡೆವಲಪ್ ಆ ಕಾರಣ ನಾವು ನಮ್ಮ್ ಕಡೆ ಜನ ಹೋಗಿ ಅಲ್ಲಿ ಗಾರೆ ಕೆಲ್ಸ ಗೌಂಡಿ ಕೆಲ್ಸ ಮಾಡ್ಲಿಕ್ಕ ಅಷ್ಟೆಲ್ಲಾ ದೊಡ್ಡ ದೊಡ್ ಬಿಲ್ಡಿಂಗ್ ಯಾರು. ಬೆಂಗ್ಳೊರು ಕಡತಾರ ಅವ್ ಯಕ ಕಡತಾರ.
ಹೌದೇನ್ ನಿನಗ. ಅವ್ರರು ಏನ್ ಕಟ್ಟಾಗ ನಡೆದಿಲ್ಲ ಲೋ ಅವ್ರಿಗೆ ಏನ್ ಕಟ್ತಾರೆ ಅವ್ರದು ಏನ್ ಬರೇ ತಿನ್ನೋದು ಉನ್ನದು
ಒಂದು ಹ್ಮ ಅದಕ್ಕ ಇಷ್ಟ್. ಯಲ್ಲಾ ಮೋಸ ಮಾಡ್ತಾರ ಎದಕ್ ಹಿಂಗ ನಾನು ಬಿಗ್ ಬಾಸ್ ಗೆ ಹೋಗ್ಬೇಕು. ಹೆಂಗ್ ಹೋಗಬೇಕು ಯಾವ ದಾರಿಯಿಂದ ಹೋಗ್ ಬೇಕು ಅಂತ ವಿಚಾರ ಮಾಡ್ಕೋತ ಕುಂತಿದ್ದೆ.
ಏನ್ ಬಿಗ್ ಬಾಸ್ಗೆ ಹೋಗ್ಬೇಕಂದ್ರ ಸ್ವಲ್ಪ ಎಲ್ಲಾ ಹಿಂಗ. ಅಂದ್ರೆ ಸ್ವಲ್ಪ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕಡೆಯಿಂದನೂ ಮತ್ತೆ ನಾವ್ ಏನಾದ್ರು ಕಂಟೆಂಟ್ ಕ್ರಿಯೇಟರ್. ಮಾಡಕತ್ತಿದವ ಅಂದ ಹಂಗ ಸ್ವಲ್ಪ ಎಲ್ಲರಿಗೀ. ಪರಿಚಯ ಜಗ್ಗಿ ಜನಕ್ ಪರಿಚಯ ಇರ
ಹ್ಮ್ ಇಲ್ಲ ಇಲ್ಲ ಅದು ನೀವ್ ಹೇಳುದ ಒಪ್ಕೋತೀನಿ ನೀವು ಯಾರ ಸೂರಾಜ್ ಅಂತ ಬಂದ್ನಪ್ಪಾ ಅವ್ನಿಗೆ ಏನ್ ಫಾಲೋವರ್ಸ್ ಇದ್ರೇಳು ಅವ ಏನ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದ. ಬರೇ ನಡ್ಕೋ ಹೋಗೋದು ಒಂದ್ ನಾಲಕ್ ಐದು ವಿಡಿಯೋ ಮಾಡಿದ್ದ ಕರ್ಕೊಂಡ್ ಬಿಟ್ರು ಅವನಿಗೆ.
ಹೋ ಹೌದು ಬಿಡು ಅವನೇನ್ ಇವಾಗ ನೋಡಿದಿಲ್ಲ ಅವನು ಸೂರಾಜ್ ಫುಲ್ ಪೂರಾ ಏನಂದ್ರ. ಹಿಂಗ ಧಾರಾವಾಳಿ ಧಾರಾವಹಿ ಅವು ಎಷ್ಟು ಮಾಡಕತ್ತಾನೋ ಅವ ಈಗ.
ಇರ ರೇಂಜ್ಗ ಆಗನವ ಈಗ ಮೊದಲ್ ಬಂದಾಗ ಎಷ್ಟು ಹತ್ತ ಏನ್ ಹತ್ತಕ್ಕೆ ಕೆ ಪಲೋರ್ಸಿದ್ರ ಈ ಎ ಇಲ್ಲಿ ಐನೂರು ಆರ್ನೂರು ಕೆ ಪಫಲರ್ಸ ಅಗ್ಯಾರ.
ಹ ಒಂದ್ ಮಿಲಿಯನ್ ಸೆನ ಆಗ ಬಂದ್ರ ಅವ್ನಗೀಗ.
ಹ್ಮ್ ಮತ್ತ ಯಾರಪ್ಪಾ ಇವ ರಘು ಮೌಂಟೇನ್ ರಘು.
ಹಾ ರಘು.
ಅವ ಯಾರೀಗು ಗೊತ್ತೇ ಇದ್ದುದಿಲ್ಲ ಬಿಗ್ ಬಾಸ್ಗ ಹೋಗಿ ಗೊತ್ತಾಗ್ಬಿಟ್ಟ.
ಈಗ ಎಲ್ಲರ ಹಂಗೆ ಓ ಬಿಗ್ ಬಾಸ್ಲಿಂದಾನೇ ಒಂದ್ ಕೆಲವರ್ ಜನ ಎಷ್ಟು ಬೆಳ್ಯಕತ್ತಾರ ನೋಡಿದಿಲ್. ಬಿಗ್ ಬಾಸ್ ಈಕೀ ಮತ್ತೆ. ಕಾವ್ಯನು ಇಲ್ಲಿ ಅಷ್ಟಕ್ಕಷ್ಟೇ ಇದು ಯಾವ್ದ ಇದು ಡ್ಯಾನ್ಸ್ ಇದ್ರಾಗ ಅಷ್ಟೆ. ಅಷ್ಟ ಕಷ್ಟ ಇದ್ಲು ಈ ಬಿಗ್ ಬಾ ಈಗ ಕರ್ನಾಟಕ ಇ ಬಿಗ್ ಬಾಸ್ಗ ಹೋಗಿ ಎಷ್ಟು ಫೇಮಸ್ ಆದ್ಳು. ಅಂದ್ರನು ಫೇಮಸ್ ಆಗ್ ಕಣಕ್ ಗಿಲ್ಲಿ ಕಾರಣಕ್ಕಿ ಸ್ವಲ್ಪ ಫೇಮಸ್ ಆದ್ಲು.
ಹ ಹ್ಮ್ ಅದೇ ಗಿಲ್ಲಿ ಗಿಲ್ಲಿ ತಗೊಂಡ ಏನ್ ಮಾಡೋದಪ್ಪ ಈಗ. ಅವ್ರು ಬರೇ ತಮ್ಮದಷ್ಟೇ ಬಳೆ ಬೇಯ್ಸ್ಕೋತಾರ ನಮುಂ ಕಡೆ ಜನ್ರದ ನೋಡ್ಕೋಬೇಕಲ್ಲ ನವು.
ಯಾರ್ ನೋಡಲ್ಲೋ ನಮ್ ಕಡೆ ಜನ ಈಗ ಸುಮ್ಮ. ಏನಿಲ್ಲ ಆಯ್ತ್ ಈಗ ಅವರು ಅಷ್ಟು ಓಟ ಹಾಕ್ಸಿ ಇದ್ ಮಾಡಿವ ಅಂದ್ರುನು. ಈ ಕಡೆ ಒಂದ್ ಯಾವಾಗ ಬಂದಾನೊ ಒಂದ್ ಸಲ ಏನ್ ಬಂದನ ಅಷ್ಟೇ ಯಾದಗಿರಿಗೆ. ಇವೆಂಟ್ ಅದ ಯಾವದ ಇವೆಂಟಿಗ್ ಬಂದ್ ಹೋದ.
ಮತ್ತೆ ಇವೆಲ್ಲ ಟಿ ವಿ ಶೋ ಗಳು ನಮ್ ಕಡೆ ಜನರಿಗೆ ಬಾಳ ಮೋಸ ಮಾಡ್ತಾವ ಒಂದ್ಸಲ ಯಾದಗಿರಿಗೆ ಜಿ ಕನ್ನಡ ಕಡೆಯಿಂದ. ಕಾಮಿಡಿ ಶೋ ಕಿಲಾಡಿ ಇತ್ತು.
ಹ್ಮ್ ಹ್ಮ್ ಹ್ಮ್
ಅದೇನೋ ರೀಸನ್ಸ್ ಸಲುವಾಗಿ ಎಲ್ಲ ಶೆಟ್ ಹಾಕಿದ್ರೆ ಎಲ್ಲಾ ಹಾಕಿದ್ರರು ಗ್ರೌಂಡ್ನಾಗ ನಾಳೆ ಬರ್ಬೇಕು ಇವತ್ತು. ನೈಟ್ ಮೆಸಜ್ ಹಾಕ್ಬಿಟ್ರು ನವು ಬರಲ್ಲ ಯಾದಗಿರಿಗಂತ ಹೇಳಿ.
ಹಾ ನೋಡು ಮತ್.
ಎದಕ್ ಬರ್ಲ್ಲ ಅಂತ ಕೇಳಿದ್ರೆ ಅಲ್ಲಿ ಬಿಸಿಲು ಜಾಸ್ತಿ ಅದ ಅಲ್ಲಿ ಜನ್ರು ಸರಿ ಇಲ್ಲ ಕಲ್ಲು ಹೊಡಿ ತರ ಅದೋಡಿ ಸುಮ್ ಸುಮ್ನೇ ಏನೋ ಒಂದು ಹೇಳಿ ಬಿಡೋದು
ಹ ಎದು ಕುಡಿತಾರ ಕಲ್ತ ಒಂದ್ದ ಏನ್
ಅಲ್ಲ ನಾವ್ ಟಿ ನೋಡೋರ್ರ ಟಿ ಆರ್ ಪಿ ಹೊತೈತೆ
ಹ್ಮ್ ಮತ್ತೆ ನಾವ್ ನೋಡಾರ ಅವ್ರಿಗೆ ಇದಾಗ್ತೇನೆ ಎಲ್ಲ
ಹ್ಮ್ ಅದೇ ಹೆಂಗರ ಮಾಡಿ ನಾವು ಬಿಗ್ ಬಾಸ್ಸಿಗೆ ಹೋಗ್ಬೇಕಲ್ಲ ನಾನು ಅದು ಕಲರ್ಸ್ ಕನ್ನಡ ಚಾನಲ್ ಇಲ್ಲಾ ಇನ್ಸ್ಟಾಗ್ರಾಮ್ದಾಗ ಅದಕ್ ಒಂದ್ ಇಪ್ಪತ್ ಮೆಸೇಜ್ ಹಾಕಿನಿ.
ಹ್ಮ್ ಹ್ಮ್
ರಿ ನಾನು ಬರ್ತನಿಂತ ಹೇಳ ಅವ ಇ ನೋಡಲ್ಲ ಅಪ್ಪ ಅವ್ ನಮ್ಮಂತರು ಎಷ್ಟುಂದ ಆಗ್ತಾರ ಅಂತನ್ನ
ಏ ಜತಿ ಜನ ಆಗ್ತಾರ ಎಷ್ಟ ಜನ ಹಿಂಗ ಖಾಲಿ ಕುಂತು ಎಲ್ಲಾ ಅದೇ ಅದಕ್ಕೆ ಅಂತ ಕಾಯ್ತಿರ್ತಾರ ಜಗ್ಗಿ ಜನ ನಾವು ಕಲರ್ ಕನ್ನಡಕ್ ಹೋಗಿ ಏನಾದ್ರ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಚೆಗ್ಗಿ ಜನ ಇರ್ತಾರ ಬಟ್ ಏನ್ ಮಾಡತ್ತ ಅವ್ರ ಇದು ನಸೀಬದಾಗ ಅಂತದ ಏನ ಇತ್ತಂದ್ರ ಹೋತರ ಏನ್ ಕ್ಕ ಇದಿಲ್ಲ ಅಂದ್ರ ಆಯ್ತಿಪ್ಪಾ ಏನ್ ಮಾಡಕ್ ಆಗಲ್ಲ
ಹ್ಮ್ ಇನ್ನೇನ್ ಸುದೀಪ್ಗೆ ಬ್ಲಡ್ ಅಲ್ಲಿ ಲೆಟರ್ ಬರೆದು ಕಳಸದ ಒಂದು ಬಾಕಿ ಉಳಿದಿದೆ ನೋಡು ನಮ್ದು
ಹ್ಮ್ ಹಂಗೆ ಹ್ಯಾಗೋದು ನೋಡಿ
ಕಡಾರ ಕರ್ಕೋತಾನೇ ಏನ ಅಂತ ಹೇಳಿ
ಹಾ ಹಾ ಹಾ ಹ
ಎಲ್ಲ ಎಲ್ಲಿ ಕರ್ಕೊಂತಾರ ಈಗ ನೋಡ ನಮ್ಮೂರಗನ ಒಬ್ಬವ ಹಂಗೆ ಅಂಗವಿಕಲ್ ಇದ್ದ
ಹಾ
ಹಂಗವಿಕಲ್ ಅನ್ನಕನ ಸ್ವಲ್ಪ ಹಿಂಗ ಕಾಲು ಸೊಂಟಯ್ತು ಆಯ್ತು ಅವನು ಒಂದು ತಲೆ ಓಡಿಸಿದ
ಹ್ಮ್
ಈಗ ಹೆಂಗಾದ್ರರು ರ ರೀಸೆಂಟ್ಲಿ ಅಪ್ಪು ಅವರು ಡೆತ್ ಆಗಿದ್ರಲ್ಲ ಹ ಏನ್ ಮಾಡಿದ ಗೊತ್ತೇನು ಅವನು ನಮ್ಮೂ ಊರ್ಲಿಂದ ಅಲ್ಲಿಗ ಪಾದಯತ್ರ ಹೋದಾವ
ಎಲ್ಲಿಗ ಬೆಂಗಗಳೂರಿಗೆ ಹಾ
ಹ್ಮ ಇಲ್ಲಿಂದ ಮತ್ತೆ ಏನ ಸ್ವಲ್ಪ ಸಿಗ್ತದ ಏನೇನೋ ಮಾಡಿದ ನಾನು ಸ್ವಲ್ಪ ಇದಾತನಿ ಮುಂದೆ ಬೆಳಿತೀನಿ ಇ ಮಾಡ್ತೀನಿ ಅಂತ ಅದು ಪ್ಲಾನ್ ಮಾಡಿ ಹೋದಾವ ಒಂದ ಎಷ್ಟು ಹ್ಮ ಎಷ್ಟು ದಿನಕ್ಕೆ ಹೋದ ಹದಿನೈದು ದಿನಕ್ಕ ಏನಾ ಇಪ್ಪತ್ತು ದಿನಕ್ಕೆ ಹೋದಾವ ಅಲ್ಲಿಗೆ
ಹಾ
ಹ್ಮ ಅಲ್ಲಿ ಹೋದ ಹೋಗಿ ಅವನು ಎಲ್ಲಾ ಹ್ಮ ಹೋಗಿ ಎಲ್ಲ ಸ್ವಲ್ಪ ಇ ಮಾಡಿ ಮಧ್ಯೆ ಶಿವಣ್ಣಗ ಮೀಟ್ ಆದ ಶಿವಣ್ಣಗ ಹೋಗಿ ಶಿವ ಅಣ್ಣ ಬೈದ್ನಂತ ಅವ್ನಿಗೆ ಎದಕ್ ಬರಕ್ ಹೋಗಿದಿ ಹುಚ್ಚಿ ಇದೇನು ಎದಕ್ಕಿಲ್ಲಾ ಹಂಗ ಎಲ್ಲಾ ಬದ ಮತ್ತೆ ಅ ಸುಮ್ಮ್ ಅಂಗವಿಕಲ್ಲಾನ
ಹ್ಮ್ ಹ್ಮ್
ಹ್ಮ್ ಎಲ್ಲ ಬಂದ್ರ ಸುಮ್ನೆ ಇದಾಕ ಎಲ್ಲ ಎದಗ್ ಬರಕ್ ಹೋಗ್ತಿ ಹುಚ್ಚರಿ ನ ನೀವು ಅಂತ ಬೈದು
ಅದದು ಒಂದಪ್ಪ ಇಂಡಸ್ಟ್ರಿ ಒಳಗೆ ಏನ್ ಮೋಸ ಆತದ ಅಂದ್ರ ಈಗ ಪುನೀತ್ ರಾಜ್ಕುಮಾರ್ ಅವ್ರ ಸತ್ರ
ಹ್ಮ್
ಮತ್ತ ಚಿರು ಸರ್ಜಾ ಸತ್ತ
ಹ್ಮ್ ಹ್ಮ್
ಅವ್ನ ಏಜ್ ನವನ್ ಇಬ್ರು ಅದೇ ಏಜ್ ನವರು ಏನ್ ಕಂಡಪ ಡಿಫ್ರೆಂಟ್ ಡಿಫ್ರೆಂಟ್ ಇಲ್ಲ ಏನಿಲ್ಲ ಮೊನ್ನೆ ಒಬ್ಬ ಗ ಗಣಪ ಮೂವಿ ಮಾಡಿದನಲ್ಲ ಅವನು ತೀರ್ಕೊಂಡ
ಹ್ಮ್ ಅವನು ತಿರ್ಕೊಂಡ ಕರ ಅವ್ನು ಭಾರಿ ಇತ
ಅದು ಪುನೀತ್ ರಾಜಕುಮಾರ್ ಸತ್ತದು ಬಾಳ ಹೈಲೈಟ್ ಮಾಡಿಬಿಟ್ರು
ಎಲ್ಲಾ ಪ್ರತಿಯೊಂದು ಹೊಸ ಹೊಸ ಪಿಕ್ಚರ್ ಯಾವ್ ಲಾಂಚ್ ಆತಾವ ಅವಕ ಎಲ್ಲ ಫಸ್ಟ್ ಪೊಟೋನೆ ಪುನಿತ್ ರಾಜಕುಮಾರ್ ಹಾಕ್ತಾದ್ ನಾವು ಹಾಕಾಕ ಬ್ಯಾಡ ಅಂದಿಲ್ಲ
ಹ್ಮ್
ಚಿರು ಸರ್ಜನ ಅದೇ ಎಜ ಇಲ್ಲ ಅವನು ಪಿಚಾರ್ ಮಾಡನ ಇಲ್ಲ
ಹ ಅವನು ಕನ್ನಡ ಇಂಡಸ್ಟ್ರಿ ಅವನು ಮತ್ತ
ಹ್ಮ ಅವ್ರ ಅವ್ರ ತಮ್ಮನು ಆಳಕ ಇಲ್ಲಿಗ ಅವ್ರ ತಮ್ಮನ್ ಕಿನ ಅವ್ರ ಮಾವ ಇಡೀ ವರ್ಡ್ ಗೆ ಪಿಕ್ಚರ್ ಮಾಡ್ತಾನೆ ಎಲ್ಲಾ ಎಲ್ಲಾ ತರ ಆಕ್ಟಿಂಗ್ ಮಾಡ್ತಾನ ಅವ
ಹ್ಮ್ ಹ್ಮ್ ಮಾಡ್ತಾನ ಅದೊನ್ಸರ್ಸಿ
ಹ್ಮ್ ಅಂಥರ್ ಫೋಟೋ ಇವ್ರು ಎಲ್ಲಿ ಹೈಲೈಟ್ ಮಾಡಲಿಲ್ಲ ಪುನಿತ್ ರಾಜಕುಮಾರ್ ಅಂದ ಬಾಳ ಹೈಲೈಟ್ ಮಾಡದ್ರು ಯಾಕ ತೀರ್ ಪುನಿತ್ರಾಜಕುಮರ ಒಬ್ರೆ ಇನ್ರು ತೀರಕೊನಂಡರ ಇಲ್ಲ
ದುನ್ಯ ಸುಮಾರು ಜನ ತಿರಕೊಂಡರಲೊ ಬುಲೆಟ್ ಪ್ರಕಾಶ್ ಅವರು ಯಾಕೆ ಅವ್ರ ಚಲೋ ಕಾಮಿಡಿ ಮಾಡ್ತಿದಿಲ್ಲ ಏನ ಎಲ್ಲ
ಒಂದ್ ಕಾಲದಾಗ ಅವರು ಇಂಡಸ್ಟ್ರಿಗ್ ಅವ್ರ ಇಲ್ಲ ಅಂದ್ರೆ ನಡ್ತಿದಿಲ್ಲಾ ಹಂಗಿತ್ತು
ಇದ್ದಿದಿಲ ಮತ್ತೆ ಏನೋ ಒಂದ್ ಮೂವಿ ಬೇಕಿತ್ತಂದ್ರೆ ಅವ್ರದ್ದು ಬೇಕೇ ಬೇಕು ಅಲ್ಲಿ ಕಾಮಿಡಿ ಪಾರ್ಟಿ ಎಲ್ಲ ನಡೆದಿದ್ದಿಲ್ಲಲ್ಲ
ಏ ಈ ಸದ ಮೂವಿ ಅಂದ್ರೆ ಕಾಮಿಡಿ ಇರ್ಲೇಬೇಕೂ ಕಾಮಿಡಿ ಇಲ್ಲಂದ್ರ ಯಾರು ಮೂವಿ ಬೇಜ ಅದ ಹಾರರ್ ಮೂವಿ ಆಗ್ಬಟ್ಟು
ನಾ ಅ ಹ ನೋಡೋದ ನಿಲ್ ಜಾಸ್ತಿ ಜನ ಈಗ ಕಾಮಿಡಿ ಇದ್ದೆ ಸ್ವಲ್ಪನ ಸ್ವಲ್ಪ ಇರ್ಬೇಕಿದೆ ಕಾಮಿಡಿ
ಹ್ಮ್ ಆದ್ರರು ಮೊನ್ನೆ ಕೆಡಿ ಮೂವಿ ಇತ್ ನೋಡಪ್ಪಾ ಬೆಂಕಿ ಮೂವಿ ಆದ್ರು ಏ ನೋಡ್ರಿ ನೊಡ್ರಿ ಬೆಂಕಿ ಆದ್ರಕ ಇದು ಯಾರ ದ್ರುವ ಸರ್ಜನ್ ಆಕ್ಟಿಂಗ್ ಮಾತ್ರಾ ಬೆಂಕಿ ಕಪ್ಪಾ ನೆಕ್ಸ್ಟ್ ಲೆವೆಲ್
ಹೌದಾ ನಾನ್ ನೋಡಿಲ್ ನೋಡ್ಬೇಕಂತ ನಂದ ಸ್ವಲ್ಪ ನನ್ಗನು ಆ ಟೈಮ್ ಸಿಗವಲ್ದ ನೋಡ್ಬೇಕ್ ನೋಡ್ಬೇಕಂದ್ರ
ಹ್ಮ್ ನಾನ ಇಲೆ ಬೆಂಗಗಳೂರಿಗೆ ಇರ್ತೇನಲ್ಲ ಮಾಲಿಗ್ ಹೋಗಿದ್ದೆ ಮಾಲ್ ನೋಡಿದ್ದೆ ಒಂದು ಟಿಕಿಟ್ಗೆ ಸಾವಿರದ ಐದನೂರು
ಅಬ್ಬಬ ಏನು ಅಷ್ಟ
ಫುಲ್ ಎ ಸಿ ಅಪ್ಪ ಕುತ್ತಲ್ಗೆ ಎಲ್ಲ ಬರ್ತಾವ ಅಲ್ಲೇ ಮುಂದೆ ಇದು ಇರ್ತದ ಏನು ಪ್ಯಾಡ್ ಗದ ಇರ್ತಾವ ಅದ್ರಾಗ ಆರ್ಡರ್ ಮಾಡೋ ಕುತ್ತಳಿಗೆ ಬರ್ತಾವಲ್ಲ
ಹಾ ಹ್ಮ್ ಹ್ಮ್ ಹ್ಮ್ ಅಂದ್ರೆ ಅಂದ್ರೆ ಆರ್ಡ್ರ್ ಮಾಡಿದ್ರೆ ಮತ್ತೆ ಅಮೌಂಟ್ ಕೊಡ್ಬೇಕ ಏನಲ್ಲ ಆರ್ಡರ್ ಮಾಡಿದೆ
ಹ್ಮ್ ಅದೇ ಅಮೌಂಟ್ ಕೊಡ್ಬೇಕು ಅದ್ರಾಗ ಹೀರೋಗಳು ಯಾರು ಗತ್ತಾ ಅರವಿಂದ್ ರಮೇಶ್ ಧ್ರುವ ಸರ್ಜ ಕಿಚ್ಚ ಸುದೀಪ್
ಅಬ್ಬ ಬಾ ಹ್ಮ್
ಇನ್ನು ಯಾರ್ಯಾರು ಬರ್ತಾರ ಗೊತ್ತಿಲ್ಲ ಅದ್ರಗ ಅವ ವಿಲ್ಲನ್ ಮಾತ್ರ ಬೆಂಕ್ ವಿಲ್ಲನ್
ಹ್ಮ್
ಹ್ಮ್ ಮತ್ ನೋಡಂತ ಯಾವ್ದ್ರ ಮೂವಿಗ ಹೋಗಿ ಹೇಳ್ತನ ತಿನಗ
ಹಾ ಹೇಳಿ ಹೇಳ ನೋಡ ಮೂರಮ್ಮಂತ
ಹ್ಮ್ ಹ್ಮ್ ಎಲ್ಲಂದ್ರ ಅಲ್ಲೇ ಊರಿಗೆ ಬರ್ತನಿ ಊರಿಗೆ ಬಂದಾಗ ಹೊತವ ಅಲ್ಲೇ ಎಲ್ಲಾರ
ಹಾ ಸರಿ ತಗೋ
ಸರಿ ಇಡ್ಲ ಸರಿ ಸರಿ